ಹ್ಮ
ಏನ್ ಮಾಡ್ತಾ ಇದ್ದಾರಿ.
ಮನ್ಗಿವಿ ಪ್ರತಿ ಮಾನ ತಂದ್ ಅವನ್ ಏನ್ ಮಾಡೋದು ಊಟ ಆಯ್ತು ಈಗ
ಹ್ಮ್-
ಈಗೊಂದ್ದು ಸ್ವಲ್ಪ ಊಟ ಮಾಡಕೊಂಡನು.
ಹ್ಮ್
ಮದುವ ಮನೆ ಸಾರ ಎಲ್ಲ ಬಿಡ್ಸ್ಕೊ ಬಿುಡ್ಸ್ಕೊನ್ಡ್ ಒತ್ಕೊ ಒತ್ಕೋ ಹೋತುದ್ರು ನಮ್ಗ ಇಲ್ಲ.
ಹ್ಮ್-
ಹ ಈಗ ಹೊಲ್ಲಿನ್ದ ಬಂದು ಓಡಗಿದ್ದ
ಹ್ಮ್-
ತೀರೋಗಿತ್ತು.
ಹ್ಮ್ ಇನ್ನು ನೀ ಎಡುುವರೇ
ಹ ಎಲ್ಲಾನು ಹಯ್ ಒತ್ಕ ಒತ್ಕಂದು
ಹ್ಮ್ ಹೆಣ್ ಚೆನ್ನಾಗ ಇದ್ದೇನೋ
ಹ್ಮ ಇಲ್ಲ ಕರ್ಗದ
ಹ್ಮ್
ಹ್ಮ್ ಕರ್ಗೆಪ್ಪರ್ಗೆ ಬಾ ಅವ್ನಂಗಗೆರದು ಸಾನ್ನಾಯ್ತಾ ಹಲೋ
ರಸಂ ಮಜ್ಗೆ ಆಕ ಮಾಡ್ ದಿ ಈಗ ಕೇಳಿಸ್ತಿಲ್ವಾ
ಹ್ಮ್ ಕೇಳಿಸ್ತದೆ ಅದೇ ಒನನ್ ಸತ ರಾಯ್ತಾ
ಹ್ಮ್
ಸ್ನಾನ ಆಯತ ಅನ್ದೀ
ಆಯ್ತು ಆಯ್ತು
ಎಲ್ಲೇ ಇವ್ರ್ ಇನ್ನು
ಸ್ನಾನ ಮಾಡ್ಕನ್ಡು
ಹ್ಮ್.
ರಸಮ ಮಜ್ಗ ಎಣ್ಣು ಮಿಕ್ಸ್ ಮಾಡ್ಕೊಂಡಂದು ಸ್ವಲ್ಪ ಅನ್ನ ತಿಂದ.
ಹ್ಮ್.
ಹ್ಮ್.
ನಾನು ಹೋಗಿ ಇಷ್ಟೊದ್ ಗಂಟ. ಕುೂತ್ದೀಚ. ಮಾತವ ಕ . ಕಕೂ ಉತ್ಕೊಂಡಂದುು ಹಿ ಹಕ ಚೂರ. ಅನ್ನ ಮುಕಂದು. ಮನೆ ಏ . ಮಗಿದ ಮಾನ್ಕ ಕೊಟ್ಟರು. ನ್ ಕಂಡ. ಮುಯನ ಮಯನ.
ಓ ಮನ್ ಕಾಯ ನೀ ಹ್ಮ್.
ಪಚ್ ಮಾನೆದು. ಇವತ್ತುು ಮದುವ. ಈ ಮಲ್ ಮೂರ್ ಜನ ಮೂರು ಒಂದು ಊರಲ್ಲಿ ಮೂರ್ ದಿಕ್ಕ ನಾಕ್ ದಿಕ್ ಹೋಗಾರ.
ಎಲ್ಲ ಅತ್ತಗಿತ್ತಾಗ ಅತ್ತಗಿತ್ತಗ ಹೋಗದ.
ಹ್ಮ ಉಕ್ಕ ಕುಡ್ಕೋಸ ಜನ ಒಂದ್ ಆಟ ಜನ ಉ ಕುಡ್ಕ. ಹೋದ್ರಂತ ಹ್ಮ ಕೆಲ್ಸ ಕೆಲ್ಸದ ಕಡೆವ್ರು ಅವರು.
ಹೌತರ.
ಹ್ಮ್.
ಇನ್ನೇನು.
ಇನ ಸಮಾಚಾರ.
ಹ. ದೇರಾಗಾದೇಡು .
ಚಿರು ಹೋಗಿರೋರು ಬಂದಿಲಾ.
ಮೈಸೂರರು ಬಂದಿಲ್ಲ.
ಹ್ಮ ಅದೆಲ್ಲ ಆಗ್ಲಿ ಮೈಸೂರಲ್ಲ ಮ ಅಂದ್ರಂತ. ಇನ್ನುೂ ಬಂದಿಲ್ಲ.
ಪಾಂಡಪುರದಾರು.
ಅದೇ ಪಾಂಡಪುರದವರಿಗೆ.
ಹ್ಮ್.
ಅವ್ರೇ ಮೈಸೂರ್ಲ ಮೀನ್ತ್ತ ಅದೇ ಮೈಸೂರ್ಲ್ಲಿ. ಕುಗರ ನೇನ ಬಟ್ಟಗಿಡ.
ಮಕ್ಳ ಇಲ್ಲೇ ಬಿಟ್ಬಿಟ್ಟೋಗಾರ ಇಬರುೂ.
ಹ್ಮ್ ಇದೇ ಅವ್ರ.
ಹ್ಮ್. ಶಾಪಿಂಗ್ ಮಾಡ್ಕೊ ಬರ್ಲಿಕ್ಕ
ಹ್ಮ ಆಪಿಂಗ್ ಮಾಡ್ಕೊಬೇಕಾರ
ಹ್ಮ್
ದುಡ್ಡಿಲ್ಲ ದುಡ್ಡಿಲ್ಲ ಅನ್ಕೊಂಡ ು ಇಲಿ ಹ ಇವರು ಬ ನೀ ಮ ಅಪ್ಪ ಅದು ಎಲ್ಲಿ ದುಡ್ಡು ಕೊಡು ಆ ಈಗ ಮೂರು ಸಾವಿರ ಕೊಡು ಮೂರು ಸಾವಿರ ಕೊಡು ನನ್ಗೆ ಎಷ್ಟು ಮಡಗಿದೆ ಎಷ್ಟು ಮಡಗಿದೆ ಹ್ಮ್ ಆ ಬೋರ್ ಎಚ್ಚಸಕ ಬೋರ ಬೋರ ಬುಡ್ಸಕ ದುಡ್ ಕೊಡು ಮೂರು ಸಾವಿರ ಕೊಡು ಮೂರು ಸಾವಿರ ಕೊಡು ಎಷ್ಟು ಮಡಗಿದೆ ಎಷ್ಟು ಮಡಗಿದೆ
ವಾಹ
ಅಂತಾನ ನ ಎಷ್ಟ್ ಮಡಗಿದಾನ ಒಂದ್ೂಪಾಯಿ ಇಲ್ಲೇನ ಅಂತ ನೋಡ್ರ
ಹ ಹ ಅ ಅಲ್ಲ ಕಖಿ ಅನ್ನಲ್ಲ ಕಿ
ದುಡ್ಡು ತನ್ದು ಕೊಡನು
ನಿಗ್ ಸಾಲ ಅಲ್ವಾಬ್ರ ಹಾಕ ಹೋಗಿ ಮಾಡ್ತ ಹಾ
ಯ ಕೈ ನಂತವೆಲಿತ್ತು ಹೋಗ ಒಂದು ರೂಪಾಯಿ ಉಲ್ಲ ಆ
ಹ್ಮ್
ಹ್ಮ್ ಎಲ್ಲ ಒಣಗೋಯ್ತು ಒಟ್ಟ ಕಟ್ಟ ಹೂ ರೀ ಇತ್ತ ಕಬ್ಬೆ ಎಲ್ಲ ಒಣ್ಗೋಯ್ತ ಹೂ ತಟಮಾಟೆ ಎಲ್ಲ ಒಣಗೋಯ್ತು ಅಂತ ಒದ ಆ ಬಿದ್ದಾನ
ಅಯ್ಯೋ ಕಥ ಕರ್ಮ
ಇ ಏನ್ ಮಾಡೇಡ ಮಳೆ ಎಲ್ಲ ಹುಯ್ಯುತ್ತೇನೆ ಇಲ್ವಲ್ಲ
ಹ ಬಿಸಿಲು ಅಡ ಬಿಿದ್ದೆ ಈಗ ಎಲ್ ಮಳ ಹೋದು
ಯ ಮಳವಲ ಅ್ಣ ಇಲ ಬಾ
ಸಖತ್ ಮಳೆ ಹೋಯ್ತದ ಹ್ಮ್
ಏನೋ ಒಂದು ಆರು ಗಂಟೆಗೆ ಕ ಒಣಗಬಾರ್ದು ಅಂಥ ಮೊಳಗಯ್ಬೇಕ ಹದ್ರೆ
ಅದೇ ಸಂದ್ ಗಂಟೆ ಜೋರ ದ್ಬಿಟ್ಟು ಇಬೇಕು ಅಮ್ಮೇಲೆ
ಅದಲ ಸುಮ ಸಮ ಒದ ಬಿದಿತಿಮ್ಮ ಮಾಡ್ಬಿಟ್ಟುೋಯ್ತಾ
ಹ್ಮ್
ಹ್ಮ್ ನದು ನಮಗೆ ಕ ಕೆಲ್ಸ ಇಲ್ಲದೆ ಕೊೂತೀನಿ ಇನ್ ನಿಮ್ದು ಸ್ಣೆಗಂಡು ಮನೆಿಗಿರದಿಯಾ
ಸಧ್ ಗಂಟೆಗ ಮೇಲಗ್ ಕಳೋದು ಐದ್ ಗಂಟೆೆಗೆ ನಾಲ್ಕೂವರೆಗೆ ಎದ ಬೆಳಗ್ ಬಿಿಟ್ಟು ಟೀ ಮಾಡ್ಕದು ಇನ್ ಮನಿಕ ಇನ್ಂತೇ ಮಡಗ್ ಬಿಿಟ್ರ ಇನ್ನು ಪಾತ್ರ ಅದೇ ಊಟ ಬಂದಾಗ ಒಂಬತ್ತು ಹತ್ತು ಗಂಟೆ ಮೇಲೆ ಮಜ್ಜಿಗೆ ಊಟ ಇನ್ನೋದು ಅದ್ ಬೆಳಗ್ ಬಿಿಡದು
ಹ್ಮ್
ಬೀಗ ಹಾಕದು್ ಹನ್ನೊಂದು ವರ ಹನ್ನೊಂದು ಗಂಟೆೆಗೆ ಇನೇ
ಸಂದ ಆಯಿತು ಬೆಳ್ಕರಿೀತು ಸಂದ ಆಯಿತು ಬೆಳ್ಕರಿೀತು ಅದೇ ಕೆಲಸ ಹ
ಹ್ಮ
ತ್ಯಂಕ್ು
ಗಲ್ಲ ನಾಮ ಹೋಗಿದಾಗ ಒನ್ನಿಕ್ರ ಟಿ ಒಡವ್ರ ಇರ್ನಿಲ್ಲ ಈಗ ಅವ್ರಗ ಕೆಲ್ಸ ಮಾಡ್ಕೊಡೋದೇನ ಹ್ಮ್ ನಮ್ಮ ಅಕ್ಕ ಕೆಲ್ಸ ಬಂದ ಪಾತ್ರ ಬಟ್ಟ ತೊಳ್ಕೊಟ್ರಂತ ಪಕ್ದವರು ಪುರಿ ಸುಟ್ಟಿ ಪಕ್ಕದ ಮನೆಯವರು ಹಾ ಮಾಡಿದ್ರಂತೆ ಹಾ
ಯಾರು ಹೇಳಿದ್ದು
ವ ರತ್ನ ರತ್ನ ಮಾಡಿದ
ಕೊಡ ಅಂತ ಅವ್ರನ್ನ ನೋಡಕದ ಇನ್ನು ಏನಾರ ಇಷ್ಟು ಉದ್ದ ಮಾಡಕದ್ದ ಅವ್ರಗ
ಹ್ಮ ಸ
ಹ್ಮ್ ಅಲ್ಲ ಒಂದ ಶುದ್ಧ ಮಾಡ ಕಂ ರಾಹುಲ್ ಗಾಂಧಿ
ಹ್ಮ
ಅಂದ ಇನ್ ನೋಡ್ಕೊಂಡಾಗ ಆಯ್ತೆಲ್ಲ ಕಲ್ತ್ಕೊಬೇಕು
ಕಲ್ತ್ಕೊಂಡಾಗ ಆಯ್ತು ಇನ್ನು ಯಾರು ಮಾತಾಸಲ್ಲ ನಾನು
ಮಾತನ್ನು ಅರ್ಿಸಬಾರ್ದು ಅಲ್ಲ
ಅವ ಮಾತಾಡ್
ಅಲ್ಲಾ ಅದ ಏನ್ ಒಟಗಿಚ್ಚಿತ್ತು ಅದ ಏನ ಮದಗಳ ಗಂಡ್ಮಕ್ಕಿಲ್ಲ ಏನಿಲ್ಲ ಮೂರು ಹೆಣ್ಣ ಮಕ್ಕಳು ಕಟ್ಟ ಂದ ಹ ಏನ್ ಮಾಡಕ್ಕ ರಂ ಏನ ಅಷ್ಟೊ
ಹ ಅಡವಾ ಅವ್ರಿ ಮಾಡ್ಬಾರ್ದನ್ ಮಾಡ್ಬಿಟ್ಟಿದ್ಂತೆಂತ ಹ ಬ ಹ
ಏನ್ ಪಬೇಕ ಕಾಯ ದರ್ಗ
ಅದ ಏನ್ ಮಾಡ್ಬಿಟ್ಟಿದ್ನ
ಹ್ಮ್ ಆಡ್ಲಿ ಬಿುಡು ಅದಕ್ಕ ಅವಲಿ ಈ ಮಾತಿನ ಅದ್ ಮಾಡ್ಕೊಟ್ಟದ್ ಏನಐ ಅನ್ಯ್ತ ಮಾಡ ಅವ್ರ ಮನ್ತ ಅವ್ರಗನ ನಮ್ಮನೆ ಕತೆ ನಮಗೆ ನಮಗೆ ಇದು ಅವರು ಕೊಟ್ಟ ಅವರು ಗೆದ್ದು ನಮಗೆ ಕೊಡೋದು ಬೇಡ ನಿನ್ನ ಗಂಡ ನ್ಯಾಯವಾಗಿ ಬುದ್ಧಿ ಕತ್ಕೊಟ್ರರು ಸರಿ ಆಯ್ತದ ಬಾ ಹಲೋ ಹಲೋ
ಹೇಳ್ ಹಲೋ
ಹಲೋ
ಹಾ ಹೇಳ ಕೇಳಸ್ತದ
ಹ್ಮ ವೌಲ ನ ಅವ್್ರ ನೋಡಿ ಕಲ್ತ್ಕಂದ್ರೈತೆ ಅಲೋ ಕಲಿಬೇಕು ಕ ಕಲ್ತ್ಗ ನೋಡೋಣ ಈಗ್ಲೇ ಹಿಂಗ ಇನ್ನೇನಾರ ಗಂಡ ಮಕ್ಕಿ ಇಲ್ಲ ಅಂತಏನ್ ಮಾಡ್ಕಟ್ಟ
ಫೋನ್ ತಂದಿದೆ
ಹ್ಮ
ಮ ಚಲ ಹ್ಮ್ ಕಲಿಬೇಕು ಅದ್ನೇ ಎಳ್ ದಿನಾನು
ಹ್ಮ್
ಹ್ಮ
ಹೆಣ್ಣು ಮಕ್ಕಳ ಇದ್ರೆ ಇಷ್ಟು ಕರ್ಕ್ತರಲ್ಲ ಇನ್ನು ಮೂರು ಗಂಡು ಮಕ್ಕಳ ಮ್ಕಾಡಲ್ಲ ಅವರು
ಹ್ಮ್ ಆಂಟಿ ಜಾಕ ಹಾ ಅಲ್ಲ ತಂಬ ಇನ್ನೇನು ಇಲ್ಲ ಇನ್ನೇನ್ ಕೆಲ್ ಮಾಡ್ತಂತರ ಹ
ಇನ್ನೆಂಗಾಡ
ಕು ಮಾಡ ಅಲ
ಹ್ಮ್
ಬುದ್ಧಿ ಕಲಿಬೇಕೇಕು ಇವ ಇನ್ ಏನ್ ಮಾಡಕ್ ಆಗಲ್ಲ
ಹ್ಮ್ ಹ್ಮ ಅಲ್ಲಕ್ಕರ್ ಖರ್ಚು ಮಾಡಿದ ಅವ್ರು ಯಾರೂ ಆಗಲ್ಲ ನಮ್ಗೆ ಜಾಸ್ತಿ ಖರ್ಚು ಮಾಡಿದ ದುಡ್ಡು ಉಳಿಸಿ ಮಕ್ಕಳ ಜತೆಗೆ ಒಂದೊಂದಕ್ಕ ಸೇರಿಸ್ಬೇಕು ಮಾಡಬೇಕು ಮುಟ್ಬೇಕು ಅನ್ನೋದು ಇರಬೇಕು ಮನುಷ್ಯನ್ಗ ಬ
ಹ್ಮ ಯ ಸಿ ಯಾರ್ ಕಟ್ ನತ್ರ ಹದ್ನೇ ಹಂದಿ ಮತ್ತ ನಾನು ಹೇಳಿ ನೀವಗ ಏನ್ ಮಾಡೇಡಮ್ ಹ್ಮ
ನೀವ್ ಹೇಳ್ರಿ ಅಂತ ಡೈಲಾಗ್ ಚೆನ್ನಾಗಿ ಮಾಡೋದ ಹ್ಞ ಕುಡಿಯದ ಬುಡ್ಬಟ್ಟ ರ ತಲೆದ ಅಂದ್ರನ ಕುಡಿಯೋದ ಬಿಡ್ಬೇಕು ಹೋಗ್ಬಿಟ್ರ ಹ್ಮ್ ಬಿಡಲ ಅದೆಯೇ ಇನ್ನ ಕಲಿಬೇಕು
ಕಲೆದ ಕುಡಿಯದ್ಬಿಟ್ಟು ಬುದ್ಧಿವಂತತ್ರು
ಇನ್ನೇನು ಮತ್ತೆ ಕುಡಿಯದ್ ಬಿಟ್ಬಿಟ್ಟಿದವರೆ ಬುದ್ಧಿವಂತರು
ಬುಡಲ್ಲ ಕಣ ಅವ್ರು ನನ್ ಬಿಟ್ರು ಕುಡಿಯೋದು ಬಿಡಲ್ಲ ಹ್ಮ್ ಕುಡ್ಕೊಂಡೆ ಇರ್ಲಿ ಬಾಹತೆ ಹೆಂಗೆ ಅತಾಗ ಈಗ ಈಗ ಹೋದಾಗ ಯಾರನು ಅಷ್ಟು ಏನಿಲ್ಲ ನಮ್ಮ ಮನ ಆಯ್ತ ಮನೆಯಮನ್ ಮನ್ಗ ಹೋದ್ನನ್ ಎಲ್ಲು ಹೋಗ
ಅಷ್ಟೇ ಯಾರ್ನು ಕ್ಯಾರೇ ಅನ್ನಬಾರದು ಯಾರಿಗು ಏನು ಕೊಡ್ಬಾರ್ದು ನೋಡ್ಬಾರ್ದು ಬಾ ಹತ್ತಗ
ಇನ್ನೇನು ಮಲ್ಗಿದ್ರ
ಮಗಿದಿ ಅದೇಏನು ಮನಿಕಂದ್ರೆ ಹೀಗ ನಿದ್ದೆ ಬತ ರಾತ್ರಿನಾಗ ಹನ್ನೊಂದು ಗಂಟ ಗಂಟು ಹನ್ನೊಂದು ಗಂಟೆ ಗಂಟು ನಿದ್ದೆ ಬರೋದಿಲ್ಲ ಹ್ಮ್
ಅದೇ ಹ್ಮ್ ಮಾಡ್ತೀನಿ ಸರಿ ಸರಿ ಇನ್ನೊಂದು ಐದು ನಿಮಿಷ ಮಾಡ್ತೀನಿ ನಾನೇ ಹ್ಮ್ ಹಾ